ಹಲ
ಹಾ ಹಲೋ
ಆರಾಮಾಗಿ
ಹಾ ನೀ ಅರ ಮದ
ಹ್ಮ್ ಏನ್ ಮಾಡತೀರಿ
ಏನಿಲ್ಲವ ಅಡ್ಗೆ ಮಾಡತ್ತೇವ್ ನೋರು ನೀವ ನ್ ಮಾಡತರಿ
ನಾವ ಭೀ ಅರ್ಗಿ ಮಾಡ್ಬೇಕತ್ ಸನ್ ಹಾಕಿ
ಹ್ಮ್ ಎಲ್ಲಿ ಮನ್ಯಾಗ
ಹಾಗೆ ನೋಡ್ಬ
ಹ್ಮ್
ಸಂಜೆ ಊಟ ಇನ್ನ ಲೇಟ್ ಮಾಡ್ತೀರೇ
ಹಾ ಅದೇ ಈಗ ಅಡ್ಗೆ ಮಾಡಿ ಒಂಬತ್ತುವರಿಗೆ ಅದು ಊಟ ಮಾಡಲ್
ಹ್ಮ್ ಮನ್ಯಾಗ ತಂಗಿ ತಮ್ಮದಾರ ಆರಾಮರಕ್ಕ
ಆರಾಮದಾರ್ ನೋಡುವ
ಹ್ಮ್ ಮತ್ತ
ಓ
ಮತ್ತೇನಂದಲ್ಲ
ಮತ್ತೇನ್ ಹೇಳ್ಬೇಕವ ನೀವೇ ಎಲ್ಲಾ ಏನ್ ನಡಬದ ಏನ್ ಸುದ್ದಿ
ಹೆಂಗದಾಕ್ಕ ನಿನ್ ಕಡೆ
ಮಳಿ ಮುಜ ಹಂಜರ ಆಗದ
ಹ್ಮ್, ನಮ ಬರ್ದಿ ಇನ್ನ ಬಂದಿಲ್ಲ ಇಲ್ಲ, ಕಾರುಣ್ಣಿವಿ ನಿಮ್ ಕಡೆ ಹೆಂಗೆಮಾಡ್ತರಕ್ಕಾ.
ಹ್ಮ್, ಮಸ್ತ್ ಮಾಡುದ್ರ ನೋಡು.
ಹ್ಮ್, ಈಗ್ ಮೆರವಣಿಗಿ ನಡದದೇನು,
ಈಗ ಆಗಲೇ ಮುಗಿತುವ ಎತ್ತುಗೋಳದ ಮೆ ರವಣಿಗೆ.
ಹ್ಮ್, ಹ್ಮ್ ನಂಬಲ್ಲಿ ನ್ನ ಮಾಡಕತರಕ್ಕ. -
ಹೌದಾ, ಇಟ್ತಾನ!,,
ಅಲ್ಲಿ ಲೇಟ್ ಮಾಡಿ ಸ್ಟಾರ್ಟ್ ಮಾಡ್ತಾರಕ್ಕ.
ಹೌದು.
ಹ್ಮ್,
ಮತ್ತಾ,,
ಮತ್ತೆ ಏನ್ಇಲ್ ನೋಡುವಕ್ಕ.
ಅಲ್ಲ ನ ಅಂತ
ಅಡಿಗೆ ಏನೇನ್ ಸ್ಪೆಷಲ್ ಮಾಡಾತ್ತಿರಕ್ಕ.
ಇವತ್ತ ಹೋಳ್ಗಿ ಮಾಡಿದ್ಯೇವು.
ಹ್ಮ್, ಹೋಳ್ಗಿ ಆತಂ ದ ರಸ
ಹ್ಮ್,
ಹಬ್ಬ ಎಲ್ಲಿ ಬೇರೆ ಮಾಡಿ
ಹಾ,,
ಹ್ಮ್, ನಿಮ್ ಕಡೆ ಅದೇ ಸ್ಪೆಷಲ್ ಏನಕ್ಕಾ.
ಅದೇ ನೋಡವ ಶೀಕರ್ಣಿ,
ಹ್ಮ್, ಊಂಡಿ ಇಲ್ಲಕ್ಕಾ.
ಊಟ ಮಾಡ್ಬೇಕ್ ಮಧ್ಯಾಹ್ನ ಮಾಡಿದ ಊಟ.
ಇಲ್ಲ ಮುಂಜಾನೆ ಅದೇ ಮಾವಿನಕಾಯಿ ರಸ ಇದು ಉಂಡಿಇಲ್ಲಾತ.,
ಊಂಡಿನಿ, ಊಂಡಿನಿ
ಹ್ಮ, ಇಲ್ಲ ಸ್ಪೆಷಲ್ ಅದ ಅಂದಿ ಊಂಡಿ ಇಲ್ಲ ಅಂದ.
ಉಂದಿನ
ಹ್ಮ್, ಎಸಕ್ಕ
ಹಾ, ಹಾ ಆರು ಉಂಡಿನ ಆರು
ಹ ಆರುಡ ವ್ಯಕ್ತಿ ಇದ್ದ ಅಕ್ಕನ
ಹ್ಮ್
ಯಾರಿಗೆ ಹಳ್ಬೇಕಲ್ಲಾಕ್ಕಾ,
ಹ್ಮ್,
ಯಾರಿಗಿ ಹೇಳ್ಬೇಕ ಅನತ್ತಿದಿ ಯಾರಗಿ,
ನಿನಗ ಮತ್ತೆ ಯಾರಿಗಿ ಹೇಳದು.
ಹ್ಮ, ನಾನ್ಂತೀನಿ,,
ನಾಟನ್ ಮಾಡತ್ತಾ
ನಮ್ಮ್ ಅಕ್ಕ- ನಮ್ಮ್ ಅಕ್ಕ ಅಡಗಿನಿ ಮಾಡತ್ತಳ ನೋಡಕ್ಕ.
ಏನ್ ಮಾಡತ್ತಳ್ ಅಡ್ಗಿ ನಿಮ್ಮಕ್ಕ್ ಬಿ,
ನಮ್ಮ ಅಕ್ಕ,,, ಏನ್ ಮಾಡ್ತಾಳ ನಮ್ಮ ಅಕ್ಕ ಅಂದ್ರ,, ಬ್ಯಾಳಿ ಸಾಂಬಾರ,
ದಾಲ್ ಟ್ರಾಯ್,
ಹಾದಾ ಇಲ್ಲ ಈ ಸಾಂಬಾರ್
ಹ್ಮ್ ಹ್ಮ್
ಹ್ಮ್, ಮತ್ತೇನ ಮಾಡತಿಕ್ಕ.
ಮತ್ತೇನ್ ಹೇಳ್ಬೇಕುವ ಎಲ್ಲ ನೀವೇ ಏನ್ ನೋಡುದಾದ.
ನಮ್ಮ ಅಕ್ಕ ದಾಲ್ ಫ್ರಾಯಿ, ಪದರ್ ಗಡುಬಾ ಮತ್ತ ಆಯ್ತಲ್ಲಕ್ಕ. ಕಡ್ಲಿಬೇಳಿ ಚಟ್ನಿ, ಇ ಏನೇನು ಮಾಡ್ತಾಳ ಒಂದ ಮತ್,
ಹಿಂಗ್ಯಾಕ ಕೊಮ್ಮೆ ಇಟ್ಟ ನಾ ಇದ್ದಕ ಮಾಡ್ಲಿಲ್ ನೋಡ್ ನಿಮ್ಮ ಅಕ್ಕ ಎನು.
ನಿಮ್ಮ ಅಕ್ಕ ನೀವ್ ಹೋದ್ಮೇಾಗ ವೆರೈಟಿ ಮಾಡ್ತಾವ
ಹ್ಮ್
ಹ್ಮ್ ನೀ ಅಂತ ಅಲ್ಲ ಉಂಡ್ರ ದಪಾತಿ ಆಗುತ್ತೆ ಗ ಮಾಡಾಕಲ್ಲ
ಹಂಗೇನು
ಹ್ಮ್
ಅಕ್ಕ ಹಾಗದ ಮತ್ತ ಮತ್ತ
ಹಲೋ
ಹಲೋ ಕೆಸಲತದ
ನಿಂದ ನಿಪೆಲ್ಲ ಆಗ್ಯಿದೆ ನೋಡು
ಏನು
ನಿಮಪಲ್ಲಿ ಹತ್ತು ನಿಮಿಷ ಆಗ್ಯದೆ ನೋಡಂತ ಮಲ್ಲ
ಮತ್ತೇನ್ ಮಾಡ್ಲತ್ತೀರಿ
ಮತ್ತೇನಿಲ್ಲ ನೋಡುವ ಸುಮ್ ತಿರ್ಗಾಡತಿ ನೀ ಎಲ್ಲಿ ಮನೆಗಿದ್ದೇನು
ಮನಯಾಗ ಇದದಿ ನೋಡುವ ನಾವವು ಅಲ್ಲಿ ಕಾರುಣಿ ನೋಡ್ಲಕ್ ಹೋಗಿದ್ದೇವ
ಹ್ಮ್ ಬಟ್ಟಿ ದುಕಾಕ್ ಹೋಗಿಿಲ್ಲಕ್ಕ
ಹ ಪನ್ನಿ ನೀ
ಹ್ಮ್ ತಮ್ಮ ತಂಗಿದಿಯಾರ್ ಭ ಹೋಗ ಬಂದಾರ
ಹ್ಮ
ಹ್ಮ್ ಮತ್ತ
ಹ ತಾರಲ್ಲವಾ
ಹ್ಮ್
ಬಣಮಣ ಆಲ ತಲ್ಲ
ಹ ಹ್ಮ್ ಮನ್ಸು ಬರ್ಲ ಯದ ಹ್ಮ್
ಒಂದ್ ಎನ್್ಸಲ್ ಸುದ್ಕೆ ಆಗಿರಿ ಫೋನ್ ಸುುದ್ಕಿ ಹತ್್ ಸಲ್ ಆಗಿರಲ್ಲಾ ತುಂಬಾ ಅಷ್ಟ ಹೇಳ್ತೀರಿ ಯಾವಾಗ ೋಲೆ ನಂಗ ಆಗಿತ್ ನಿಮಗ
ಹಾಗೆ ಹಂಗಿದರಕ ನಿನಗ ಅಲ್ಲಿಗೆ ಮಂತ್ರಾಲಯ ಹೋಗ ಸಂಬಂಧ ಎ ಕರ್ಕೊಂಡ್ ಬರ್ತಿದ್ವಿ
ಮತ್ತ್ ಫೋನ್ಸದಕ ಹಚ್ಚಲಗಿರಿಬ್ರು ಅಕ್ಕ ತಂಗಿ
ಏ ಇಲ್ಲ ಅಕ್ಕನ ಕಾಲೇಜ್ಕ್ ಹೋಗಿದ್ದಿಲ್ಲ ಅದಕ್ಕ ಮನೆ ಬರೋದಿತ್ ಬಕ್ಕಳನ ಯಾಕ್ರೆ ಆರ್ಟ್ಸ್ ಮಾಡಿನ ಅಂದಂಗ ಆಗ್ಯತ್
ಹ್ಮ್
ಹ್ಮ್ ಅದಕ್ಕ ಇವತ್ ಬಂದಿ ಅಕ್ಕಂಬಲ್ಲಿ ಅದಕ್ಕ ನಿಂಗ್ ಹಚ್ಚಿದ ಏನಾಗತ್ತೆ ಹ
ಹ್ಮ್
ಹ್ಮ್ ನೀ ನೆನ್ಸ ಹಚ್ಿತೇನಕ್ಕ
ಹ್ಮ್ ನೀವೇ ಹಚ್ಚಲ್ಲ ನಾ ಎ ಲಿ ಕಿ ಮಕ್ಕ ಕಚ್ಚಿಲ್ಲನು
ನೀ ಹಚ್ಚಿರಿ
ಅಚ್ಚಿನಿ ಸ್ಪೆಲಿಂಗ್ ತಪ್ಪ ತಪ್ಪ ಸ್ಪೆಲಿಂಗ್ ಬೇರೆ ನೋಡ್ ಮತ್ತೆ
ಮತ್ತ ಏನಲ್ಲ ನೋಡ್ವಾ ಕೆಲ್ಸ ಆತ ಅಕ್ಕ ನಂಬಂಬಳ ಕರುಣಿ ಮಾಡದು
ಇಲ್ಲವಾ ಏನಕ್ಕೆಸಲಗದ
ಇಲ್ ವಾರ ಕೂತ್ ಕಸಲಕ್ಕ ಹೊರ ಕೂತ್ರ್ ಕೇಳಸ
ಇಂಗನ
ಹ್ಮ್
ಹ್ಮ್
ಮತ್ತ ಅಕ್ಕ ನಿಮ್ಮ್ ಮನಿ ದೇವರ ಯಾರು ಹಲೋ ಹಾ ಹಾ ಕೆಲ್ಸಾತದ ತ
ಹ್ಮ್
ನಿಮ್ಮೂಊರಾಗಿ ಯಾವ ದೇವ್ರ ಜಾತ್ರೆ ಮಾಡ್ತಿರಕ್ಕ ನೀವು್
ದಮ್ಮ ಒಂದ್ ನಿಮಿಷಾ
ಹಾಕ್ಕ
ಸರಿಯ ಹ್ಮ
ಕಮ್ಮ ಬುಕ್ ಒಳ ಯಾಕೋ ಯಕೋ ಕನ್ಫ್ಯೂಸ್ ಅಲ್ಲಸ್ತ ಬಕ್ ಒ ಹ್ಮ್ ಮತ್ತ ಮತ್ತ
ಹ್ಮ್ ಮತ್ತೇನ ಇಲ್ ನೋಡುವ ಸುುಣದು ಕೂಡದು ನಿಮ್ದ ಕೆಲ್ಸ ಇತಕ್ಕ ಬಟ್ಟಿ ಇದು ದುಕಾನ್್ದ ನಿಮ್ದು ಬಟ್ಟೆ ದದುಕಾನ್ ಕೆಲ್ಸ ಆತದಾ ನಿಮ್ದು ಬಟ್ಟಿ ದುಖಾನ್ ಕೆಲ್ಸ ಇತ್ತು ಅಂದೆ ನಮ್ದನ್ ನಮ್ದೇಏನ್ ಕೆಲ್ಸ ಇಲ್ ನೋಡ್ಬ ಹುನಾದೂ ಕೂಡ ಹ್ಮ್
ಊನಾದು ಕೂಡದು
ಹ್ಮ್ ಇಲ್ಲ ನಮ್ಮ ರ ಕೆಲ್ಸ ಭೀ ಸಿಗಲಕ್ಕ ನಿಮ್ ಮೂರದ
ಹ್ಮ್ ದೂರ ಅದ
ನಡಿತುದ ತು
ಹ್ಮ್
ನಿಮ್ಮ ಅಕ್ಕ ಮಾಮ ಎಲ್ಲರು ಆರಾಮ್ ಅದಕ್ಕ
ಆರಾಮರಾವ
ಹ್ಮ್ ಮತ್ ಬಾ ಅಕ್ಕ ಉರಿಗ್
ಏನ್ ಚಂದು
ಆ
ಏನಿದ್ದದ್ರ ಒಂದೇ ಕೈಲಿ ಯಾಕೆ ಯೂಸ್ ಮಾಡತ್ತೆ ಯಾರಿಗೊತ್ತ ಹಾ
ಊರಿಗ್ ಹೋಗಂಬ ಬಾಕ ಮತ್ತ್ ಎಲ್ರಿ ಟ್ರಿಪ್ಪಿ ಯಾಕಕ್ಕ
ಹ್ಮ್ ಮೂರ್ ವರ್ಷ ಬಿಟ್ಟ ಬಂದಿನಿ ನೀ ಮೂರ್ ವರ್ಷ ಬಿಟ್ಟು
ಹ್ಮ ಏ ಅಂದ್ರೆ ಈಗ ಎಂದ್ ಉಂಟಿ ಅಂದೇ ಉಂಟಿ ಏನಕ್ಕ ರಿಟನ್ ಮಾತ
ಹ್ಮ್ ಮತ್ತ ಹಂಗೆ
ಕ್ಕ್
ಹ
ಹಂಗಂದ್ರೆ ಹೆಂಗ ನದಿತುದ
ಹ್ಮ್
ಮತ ಎಷ್ಟಕ್ ಮಕ್ಕೋತಿರಕ್ಕ ನೀವ್ ರಾತ್ರಿ ಹಲೋ
ಹಮ
ಹಲೋ
ಹಲೋ
ರಾತ್ರಿ ಎಷ್ಟುಕ್ ಮೋಖತ್ಕ್ಕ ಹಾ ಕೆಲ್ಸೋತ್ಕ್ಕ
ಹತ್ತುುವರಿ ಹನ್ನೊಂದು
ಹ್ಮ್ ನೀ ಟಮ್ಮ ಮಕ್ಕತಿಕ್ಕ
ಹ್ಮ್ ನಿಮ್ಮ ಅಣ್ಣ ಬಂದ ಊರಿಂದು
ಹಾ ಅಕ್ಕ ಬಂದಾರ ಅವಾಗೆ
ಹ್ಮ್
ನೀ ಎಷ್ಟ್ ತಾರೀಕು ಅದೇಕ ಅವ್ರಿ ಆ ಗಂಧ ಆಗಮ ಮುಂಚರಿ ಹಲೋ
ಕಸಲ
ಹಾ ಈ ಕೇಳಿಸುತ್ತದೆ
ಹ್ಮ್
ಇಲ್ಲ ಊರಿಗೆ ಹತ್ ಎಷ್ಟಕ್ ಹೋದಕ್ಕ ಸಂಜಿಗೆ ಅಂದೆ
ಸಂಜಿ ವರೆ
ಬಸ್ ನತ್ತ ಡೈರೆಕ್ಟ್
ಎಲ್ಲಿ ಯವ್ವ ಜ್ಯೋತ ಆಡ್ಕೋತ ಬಂದನ್ ನೋಡು ಬಸ್ಸ ಇಲ್ಲ
ಜೊತೆಡ್ ಕೋತಾಕ ಹ್ಯಕ ಕೂತ್ರೆೆ ಹೋಗ್ಬೇಕು ನಿಂತ್ರೇ ಹೋಗ್ಬೇಕು
ಇಲ್ಲಾಂದ್ರೆ ಒತ್ತೊಂದ ದಿನ ಹೊ ನಿಮಮ್ಮ ಊರಿಗೆ ಬರೋದ ಆತಿತ್ತು ಜಲ್ಪೂರ್ದಿಂದ
ಬರ್ಬೇಕಿಲ್ಲ ಮತ ಒಂದ್ ಎರಡು ದಿನ ಎಕ್ಸ್ಟ್ರಾ ಎಕ್ಸ್ಟ್ರಾ ಇ ಇಟ್ಕೋತಿ ಚೆಂದ ಸ್ಪೆಷಲ್ ಸ್ಪೆಷಲ್ ಊಟ ಮಾಡಕ್ತಿದೆ
ನಿನಗೆ ನಡಿತದೆ
ನಮ್ಮಲ್ ಹಬ್ಬ ಮಾಡ ನೀ ನೋಡು ಅಕ್ಕ
ಏನಂದೀ
ಸುಮ್ಮ ಬಾಕ ಮಾತಲ್ ಟ್ರಿಪ್
ಮಕಲ್ಲ ಹೋಗೋದನ್ ಆಯ್ತಲ್ಲ ಟ್ರಿಫ
ಊಟ ಇನ್ನ ಲೇಟ್ ಮಾಡ್ತವಿಕ್ಕಾನ
ಮತ್ತೆ ಅಚ್ಚು